ಹಲೋ ಅಮಾರ್ ಕೇಳಿಸದ.
ಸ್ಪೀಕರ್ ಬರಲಾಗದ ಯಾಕ
ಸ್ಪೀಕರ್ ಬರಲ್ಲ ಅದ್ರೊಳಗ
ಮತ್ತ ಈಗ ಹಿಂಗೆ
ಹ್ಮ್ ಹ್ಮ್ ಇಷ್ಟೇ ಎಷ್ಟೇ ಮಾತಾಬೇಕ್ ನೋಡು ಎಷ್ಟೇ ಮಾತಾಡಬೇಕು ನೋಡ ಅಮಾರ್ ಮಾತಾಡು ಏನ್ ಮಾತಾಡು ಸುದ್ದಿ ಹೇಳ್ ಏನಾರ
ಏನನ್ ಕಲ್ಟ್ರಿ ನೀವು ಕ್ಲಾಸ್ನಾಗ
ಏನಲ್ಲ
ಹಾ
ರೆಗಲ್ ಸರ್ ಬಂದ ಕ್ರಾಸ್ ತಗೊಂಡ
ಹಾ
ಲೋಕಿ ಸರ್ ಬಂತೊಂದೋದ್ರ
ಹಾ ಅಟೆಂಡೆನ್ಸ್ ಹೇಗೆ
ಹ್ಮ್ ಅಟೆಂಡೆನ್ಸ್ಯಾರು ಕೆಂದಿಲ್ಲ ಮತ ಅಲ್ಲದ ಅಕೌಂಟ್ ಲಾಗಿನ್ ಅಕೌಂಟ್ ಲಾಗಿನ್ ಮಾಡಬೇಕು ಗ್ರೂಮೆಗೆ ಬಂದು ಲಾಗಿನ್ ಮಾಡ್ತೀನಿ ಹೇಳಿದರೆ ನಿನಗೆ ಅರ್ಥ ಆಗಲ್ಲ
ಏನು
ಇದು ಮಾಡಬೇಕು ಅಕೌಂಟ್ ಲಾಗಿನ್ ಮಾಡಬೇಕು ಈಗ ಪೇಮೆಂಟ್ ರೊಕ್ಕ ಬರ್ತದೆ
ಹೌದಾ
ಹ್ಮ್ ಬಂದು ತೋರ್ಸನೀ ಬಂದ್ ನೀರೂಮ್ ಬರ್ತನಿ ಈಗ
ಯಾವಾಗ ಬರ್ತೀವೋ ಆರ್ ಅಂತಿ ಈಗ ಎಷ್ಟು ಸಿಕ್ಸ್ ಟ್ವೆಂಟಿ ಒನ್
ಹ ಬ ಹ ಇ ಬತ ಬೆಟ್ಟೇನಲ್ಲ ಆಗ ಮೂವರೆ ಇವೆ
ಹಾ
ನೀ ಹೇಳ್ರಿ ಹೆಂಗೆಮಾಡಿದರೆ ಹೆಲೋ
ಹಲೋ
ಅಲ ಅಮರ್ ಮಾತಾಡ ಅದ್ಕ ಶನಿವಾರ ಭಾನುವಾರ ನಮಗ ಇಬ್ಬರ ಅಮರ್ ಕ್ಲಾಸ್ ನಾಗೆ ಹ್ಮ ಅಣ್ಣ ಮಾತಾಡ್ಬೇಕು ಹಂಗೆ ಇರ್ಬಾರ್ದು
ಹಾ
ಷ್ಟು ನೊಬ ಸ್ಟ ಎ ಆಥಾಮೆಟಿಕಲ್ ಆ್ ಹೆಲೋ ಓದೋದ್ರು ಬಗ್ಗೆ ಹೇಳೇನು ಹ
ಹೋದದ್ರು ಬಗ್ಗೆ
ಹ್ಮ ಜಗ್ಗೆ ರೊಕ್ಕ ಬರ್ತವೆ
ಹೌದಾ
ಹ್ಮಞ ಹ್ಞ
ಎಷ್ಟು ಪಿಯುಸಿದು ಎಷ್ಟು ನೆಟ್ ಮುಗಿದವು
ನೀ ಯಕ
ಯೂಸಿ ತ್ರಿ
ಬಂದಿಲ್ಲ ತಿಳಿಸಿದ್ರಿ
ಇಲ್ಲ ಎಷ್ಟು
ನಮಗು ಚಳ್ಳಿ ಬೆಳಿ ಓದಾಗತ್ತ ಎಷ್ಟು ಮುಗ್ದಂಡೆ
ಕಾಂಪೌಂಡ್ ಸೆಕ್ಸ್
ಕಂಪೌಂಡ್ ತ್ರೀ ವಷ್ಟಿ ತ್ರೀ ಅಷ್ದಲ್ಲೇ ಮಾಡ್ ದ ಮಾಸ್ ಕೇಳೋಣ ಕಷನ್ೇಳ ್ರಂಡ ಕಸಿದ್ರ ಸದ ಕಂಪೌಂಡ್ ಎಷ್ಟ ಪ ಎಸ್ತ್ ಎಷ್ಟು ದೋತ್ಲೆ ನಮ್ಮ್ಕಷ್ಟ ಆತಲ್ಲ. ಇನ್ನೂ ಓದಲ್ಲೆ ಲ್ಲೇ. ಹಲೋ ಅಲರ್ರ್.
ಎರೆಡ್ ನಿಮಿಷ ನಲ್ವತ್ತೈದು ಸೆಕೆಂಡ್.
ಎಂಟು ಹತ್ತಾಗ್ಯದ. ನಾವ್ ನಮ್ ನಮ್ ತಮ್ಮ ನಾವು ಒಂದೆ. ಅದೇನೊ ತಮ್ಮ ತಮ್ಮರು ಒಟ್ಟಿಗೇ ಏಯ್. ಯಾಕಪ್ಪಾ ಹೋದ್ರೆ ನಾಲಾಯಕ್ ಹಸ್ಬಂಡ್
ಬರ್ ಬಾ ವೋ ರೂಮಿಗ್ ಬಾ.
ಹ್ಮ್ ಬರ್ತೀನಿ ಬರ್ತೀನಿ. ಈ ಮ್ಯಾಲಿಂತ್ರ ಕೊಡ್ತಾ ಇರ್ತೀನ ತೊಗೊ ಹ್ಮ್ ಹ್ಮ್ ಇಡು ಅಣ್ಣಾರ ಸರಿಗ್ ಕೆಲ್ಸ ವಲ್ದು ಹೊರಗ ಮಾತಾಡು ಮತ್ ನೆಟ ಹೋಯ್ತ ಅಂದ್ರ ಹೋತದ ನೋಡು. ನಾನ್ ಬಾಜುನೆ ನಿಂತು ಫೋನ್ ನ್ಯಾಗ ಮಾತಾಡ್ತಾನವ ಅದನ ಅಕಡೆ ದೂರ ಹೋಬುಡಬಕು. ನೋಡ ಹಸಿರು ಉಳಿಸಿ. ಹಸಿರು ಉಳಿಸಿ ಆಕೆ ಅವ್ರನ್ನ ಕೊಲೆ ಮಾಡಿ ಹಲೋ
ಹಲೋ
ಹಾ ಹೇಳ ಮರಿ ಈಗ ಚಂದ ಮಾತಾಡ ಹಾಳ ಮಾದಕತ್ತರ ಗಿಡ ಮುರೆ ಕತರ ಹೇಳ ಬಾ ಅವ್ರಿಗೆ. ಹಲೋ ಅಮರ್
ಅಮರ್ ನಾನ್ ನಾಳೆ ಹೋಗಬಾರ್ದು ಅತ್ ಅನ್ಕೊಂಡಿನಿ. ಹ ಮಾತಾಡ್ಲ ಲೆ ಹತ್ತು ನಿಮಿಷ ಹತ್ತು ನಿಮಿಷ ಇನ್ನ ಆರು ನಿಮಿಷ ಮಾತಾಡು.
ಹತ್ತ್ ನಿಮಿಷಾ.
ಹ ಇನ ಇನ್ ಆರು ನಿಮಿಷ್ ಮಾತಾಡ ಹತ್ತು ನಿಮಷ ಆತದ ಆಮೇಲೆ ಇನ್ನ ಹತ್ತು ನಿಮಿಷ.
ಹ್ಮ ಅದೇ ಮಾಡಂಗ ಆಗಿದ್ರೂ.
ಅದೇ ಮಾಡ್ಬೇಕು ಮತ ರೊಕ್ಕ ಬರ್ತ ಮಗನ ಮತ್ತ. ನಾಳೆ ಲ್ಯಾಬ್ ಐತಲ್ಲ ಹಣ ಮೂ ನಾಳೆ ಲ್ಯಬಿಗೋತನತ. ಏನಂದಿಲ್ಲ ಹ
ಯಾರ್ರೂ ಒಳಗ ಮಾತಾಡತ್ರ.
ಇಲ್ಲಾ ಮನ್ನೆ ಆಗಿತ್ತು. ಊರಿಗೆ ನೋಡ್ಬಕು ಹೋಗ್ಬಕು.
ಹೌದು
ಹ್ಮ್ ನೋಡ್ಬೇಕಂದೆ ಹ್ಮ್
ಏನ್ ಮನೆಗನ್ ಪ್ರಾಬ್ಲಮ್ ಸಾಲ್ವ್ ಐತಾ ಏನ ಇಲ್ಲ.
ಹ್ಮ್
ಮನೆಗಿನ್ ಪ್ರಾಬ್ಲಮ್ ಸಾಲ್ವ ಆಯ್ತಾ ಇಲ್ಲ.
ಹ್ಮ್ ಆಗದ ಆಗದ ಸಾಲ್ವ್ ಆಗದ ಪ್ರಾಬ್ಲಮ್. ಅರ್ಧ ಮರ್ದ್ ಹಾ ಆರಾಮವಿ. ಹಲೋ ಚಂದಿಲವು.
ಸ್ಪೀಕರ್ ಬರ್ಬೇಕೊ ಹಿಂಗ ಇರ್ಬಾರ್ದು.
ಹೌದ ಅಪ್ಪ ಸೌಂಡೇ ಕೆಳ್ಸಲ್ಲ ಹ್ಮ್.
ಏನೋ ಒಪ್ಶನೇ ಇಲ್ಲ ಕಟ್ ಮಾಡೋದ ಅಷ್ಟೇ ಒಪ್ಶನ್ ಐತಿ.
ಹ್ಮ್ ಹೌದು ಹ್ಮ
ಮತ್ ನಂಬಲ್ಲಿ ಹುಡ್ಗಿ ಫೋಟೋ.
ಹ್ಮ್ ಹ್ಮ್ ನನಗು ಅಷ್ಟೆ.
ಕಾರ್ಟುನಲ್ಲೆ ಹುಡುಗಿ ಫೋಟೋ ಬಂದೈತಿ.
ವಿಡಿಯೋ ಕಾಲ್ ಹಾ, ಹ್ಮ ವಿಡಿಯೋ ಕಾಲ್ ಬರದಿತ್ತ್ ಬಾರಿ ಆತಿತ್ತ್ ನೋಡು.
ಒಬ್ರಿಗ್ ಒಬ್ರಿಗಿ ನೋಡ್ಕೊತ ಮಾತಾಡದ.
ನಾಳೆ ಲ್ಯಾಬಿಗಿ ಬರ್ತ್ನ ಕೇಳ್ ಲ್ಯಾಬಿಗಿ ಬರ್ತೆನ್ ನಾಳೇ. ಫಿಫ್ಟಿ, ಫಿಫ್ಟಿ ಗ್ಯಾರೆಂಟಿ ಕೊಟ್ರೆ ಬಾಳ ಚಲೋ ಅಂತೇವ್ನೆ.
ಫೋನ್ ಮಾಡ ಅಂತ ಹೇಳ್ ರಾತ್ರಿ ಕೊ ಹೌದಾ ಆಯ್ತು ತೊಗೊ. ಸಿಗ್ನಲ್ ಕೊಡು ಸಿಗ್ನಲ್ ಕೊಡೋತ, ಕೊಡು ಸಿಗ್ನಲ್ ಕೊಡು ಸಿಗ್ನಲ್ ಸಿಗ್ನೇಲ ಅಂದ್ರ. ಹಲೋ,
ಹತ್ತುಗ ನಿಮಿಷ ನಿಲ್ಸಲ್ಲ ಇಪ್ಪತ್ತೈದಸಲ.
ಹಾ,
ಇದು ಹತ್ತ ಐದ್ ನಿಮಿಷ ಕಾಲ್ನು ಹೇತಿಲ್ಲನಾ. ಮೂವತ್ತ್ ಸಲ ಮಾಡ್ಬೇಕಾ,
ಹ್ಮ,
ಅರೆೇ ಬಾ ನಿನ್ನಿ ನೀ ಇಪ್ಪತ್ತಂದಿಲ್ಲ.
ಎಲ್ಲಾ ಮೂವತ್ ಸಲ ಮೂವತ್ ನಲ್ವತ್ ಸಲ ಬರ್ತವ ಅಂತ ಅದ್ರೊಳಗ ಆಮೇಲ ಎರಡ್ ಸಾವಿರ ಬರ್ತಾವಂತ.
ಎಷ್ಟ,
ಮೂವತ್ ನಲ್ವತ್ ಸಲ ಮಾಡ್ಬೇಕಂತ ನೋಡ್ ಹ್ಮ.
ಮೂವತ್ ಸಲ ಮಾಡ್ಬೇಕಾ,
ಹ್ಮ.
ಮೂವತ್ತ ಅಂದ್ರ ಬಾಳ ಜಿಗ್ಗಿ ಅತ್ದ್ದೊ.
ಹ್ಮ ಹೌದು.
ಏನ ಅನ್ಲಿಮಿಟೆಡ್ ಐತಿ ಏನ ಅಷ್ಟ ರೊಕ್ಕ ಹೋಗಲ್ಲೆ.
ಏಳ ನಿಮಿಷ. ಹ ಮಾ ಮಾತಾಡತ ಮಾತಾಡತನಾ ಹಲೋ ಅಮರ್
ಹಾ
ಮಾತ ಅಂತ ಆಡಲ್ಲೇ ಮಾತಾಡಲ್ಲಂದ್ರ ಬರೋಣ ಮಾತಾಡ
ಮಾತ್ರ ಅಡ್ಲತಿನಿ ಏನು ಗಪ್ ಅಂತು ನಾನು
ಹಾ ಮತ್ತೆ ಅದಂದೆ ಮಾತಾಡು ಯಾರು ಇಲ್ಲ ಪೇಮೆಂಟ್ ಎಷ್ಟಾಯ್ತು ನೋಡು ಅದಕ್ಕೆ ಹೇಳಿದ್ದು ನಿನಗೆ ಅವನೆಷ್ಟು ಮತ್ತೀಗ ಫೋನ್ ಮಾಡಿದ್ರು ಅವನು ಅಲ್ಲಿ ತರಬೇಕಲ್ಲ ಹಲೋ
ಇನ್ನೊಂದ ಕಾಲೇಜಿಇದೆ ಮಾತಾಡು ಹಲೋ ಅಮರ್
ಹ್ಮ್ ಮಾತಾಡು
ಇನ್ನ ಎರಡು ನಿಮಷ ಮಾತಾಡ ನಾನು
ಹಾ ನಿನ್ನ ಎರಡು ನಿಮಿಷ
ನನಗೂ ಗೊತ್ತು
ಹ
ಯಾವಾಗ ಬರ್ತೀರೋ ರೂಮಿಗೆ
ವಿಚ್ ವನ್ ಯು
ಇನ್ನ ಎರಡು ಎರಡು ತಿಂಗಳು
ಏ ಎಲ್ಲಾ ಆಯ್ತು ಬರ್ತಿನ್ ತಗೋ
ಇಲ್ಲ
ಮೋದ ಮೂರ್ ತಿಂಗಳು ಹ್ಮ್
ನೀನು ಲಕ್ಷ ಬರ್ತ್ರಿ ಏನ್ ನೀನು ಶಫಿ
ನೋಡ ಮುಂದ ಇನ್ನ ಲೇಟ್ ಅದ
ಏನು ಮೂವರ್ ಬರ್ತೀರಿ
ಬರ ಟೈಮ್ ನೋಡಿದ
ನ್ನನ್ ಮಾಡ್ತ್ರು ಏನು
ಅಣ್ಣ ಒಂದ ನಿಮಿಷ
ಇಷ್ಟ ನೋಡಿದ್ರೆ ಆಗಲ್ಲ
ಹಾ ಹ ನಡಲ್ಲ ನಿಮಷ ನೋಡ್ಳ್ದ ಮಾತಾಡ್ಬೇಕ ಅಂತ ನಿಮಷ ನೋಡ್ರ ಎಲ್ಲರು ಆರ್ಚ್ಚಿ ನೋಡ್ಕೊಂಡು ಕುಡ್ತಿದ್
ಯಾಕೆ ಸೈಲೆಂಟ್ ಇದ್ರು ನೋಡಲ್ಲ
ನಡೆಯಲ್ಲಂತ ನೋಡು ಮಾತಾಡ್ಬೇಕು ಎಷ್ಟಾದರೂ ಉಳಿಯಿತು ಎಲ್ಲಿಗೆ
ರೂಮಿಗೆ ಬಾ ಹುಡುಗರೆ ತಗೊಂಡ್ ಬಂದೀನಿ ಹಾ ಅವನದು ಚೆನ್ನಾಗಿ ಆಯ್ತಾ
ಹ್ಮ್ ಹಾಗಯತ
ಹ ಕದ ಬಗ್ಗನಿ ಡಿಸ್ಕಸ್ ಮಾಡ
ಹ್ಮ್
ಟೋಟಲ್ ಎಷ್ಟು ಗಂಟೆ ಹೊಯ್ತಾವ ಒಂಬತ್ತು ಎಂಟು
ಹ್ಮ್ ಇನ್ನ ತಡಿ
ಹಾ ಇನ್ನ ಮೂ ಎಲ್ಲ ಇದ್ರಿ ವಾಪಾಸ್ ಹೊಂಟ್ರಿ ಏನ್
ಹೇ ಇಲ್ಲ ಇನ್ನ ಪಾರ್ಕ್ನಾಗ ಹೋಗೋಕಾಲ ಬರ್ತ್ನ್ ಅಂತ ತಗೋ.
ಹ್ಮ
ನೋಕಲ್ಲ ಬಂದೈತಂತ.
ಆಯ್ತಾಯ್ತು ಸರಿ ಆಯ್ತು ಟೈಮ್.
ಆಯ್ತು ಸರಿ ಆಯ್ತ್ ತಗೋ ಇಡು.
ಇನ್ನ ಹತ್ತು ನಿಮಿಷ ಆಗ್ಲಿ ಜಾಸ್ತಿ ಆಗ್ಲಿ.
ಹತ್ತು ನಿಮಿಷನ ಹತ್ತು ನಿಮಿಷಾನೆ ಸಾಕು
ಆಯ್ತಿಲ್ಲ ಹತ್ ನಿಮಿಷ.
ಹ್ಮ್ ಆಗದ್ ಆಗದ ಅಟ್
ಕಟ್ ಮಾಡ್ಲಿ
ಹ್ಮ್ ಕಟ್ ಮಾಡ್ ಹ್ಮ